ಹಲೋ
ಹೇಳ
ಎಲ್ಲಿದಿರಾ ಕೆಲ್ಸ
ಕೆಲ್ಸ ಎಲ್ಲೂ ಇಲ್ಲ ಸರ್
ವಾಯ್ಸು ಕಮ್ಮಿ ಕೇಳ್ತಾ ಇದೆಯಲ್ಲ ಈ ಸಿ ಕ ಕುತಣ
ಊಟ ಆಐತಾ ತಿಂಡ ಆಐತಾ
ಹಾ
ತಿಂಡಿ ಮಾದ್ದ
ಇನ್ನೂ ಇಲ್ಲ ಇನ್ನೂ ಲೇಟು
ಹ್ಮ್
ಎಷ್ಟ್ ನಿಮ್ಷ ಆಗ್ಬೇಕಿದು
ಆ
ಎಷ್ಟು ನಿಮಿಷ ಇರ್ಬೇಕು
ಇದಲ್ಲ ಎತ್ತೋ
ಹಾ
ಇದು್ ನೆಟ್ವರ್ಕ
ಗೊತಿಲ್ಲ ಹಂಗಂಗಗೆ ನೆಕ್ಸ್ಟ್ ನೆಕ್ಸ್ಟ್ ಹೋಯ್ತಿರುತ್ತ
ಹ್ಮ್ ಹ್ಮ್
ಎಷ್ಟಾಗಿತ್ತು ನಿಂದು
ಏನು
ಎಶ್ ಮಾಮೂಲಲ್ಲಿ ನಂಬರ್ ಅದಲ್ಲ ಐದು ಅಂತ
ಐದ್ ಐದ್ ಇ ಒಂದೇ ಆಗಿರೋದು
ಒಂದೇ ಆಗಿರೋದು ಅದು ಐದು ಕಂಪ್ಲೀಟ್ ಆದ್ಮೇಲೆ ರೀಫ್ರೆಶ್ ಆಯ್ತ
ಹಾ
ಹಾ ರೀಫ್ರೆಷ್ ಆದ್ಮೇಲೆ ತಿರುಗಾ ನೆಕ್ಸ್ಟು ನೆಕ್ಸ್ಟ ಆ ನಮೇ ರೀಫ್ರೇಸ್ ಕೊಡ್ಬೇಕು ಹಾಲ್ಟ್ಯಾಸ್ಗೆ ರೀಫ್್ರೇಸ್ ಅಂತಿರುತ್ತೆ ಹ ಅದು ಕೊಟ್ಟ್ಮೇಲೆ ನೆಕ್ಸ್ಟ್ ಪ್ರೋ ಏನು ವರ್ಕು ಅಂತ ಅಲ್ಲೇ ಅಪ್ಡೇಟ್ ಆಯತ ಐದುಿರೋದು ಹತ್ತ ಇತ ನೆಕ್ಸ್ಟು
ಹ್ಮ್ ಹ್ಮ್
ತಮಿಳ್ ಹ್ಮ
ಹೋಯ್ತಾ ಹೋಯ್ತಾ ಜಾಸ್ತಿನ
ಹ ಒಂದ ಎಂಬತ್ತು ರೂಪಾಯಿ ಅಂತಂದವ್ರಲ್ಲ
ಎನ್ನ
ಒಬ್ಬೊಬ್ಬ್ರಿಗೆ ಕ್ರೆಡಿಟ್ ಆಗದಾ ಅಂತ ಮೆಸೇಜ್ ಬಂದಿತ್ತು ಗ್ರೂಪ್ಲಿ
ಹಾ
ಹ್ಮ್
ಅಕೌಂಟ್ ನಂಬರ್ ಏನು ಕೊಟ್ಟಿಲ್ಲಂಗಗೆ ಕ್ರಡಿಟ್ ಆಗಿಟ್ಟದಡ
ಅಲ್ಲಿ ಅಕೌಂಟ್ದ ಯು ಪಿ ಐ ಡಿ ಕೇಳುತ್ತೆ ನೋಡು ಸಪ್ರೇಟಾಗಿ ಸೆಟ್ಟಿಂಗ್ಲಿ
ಹಾ
ಹ್ಮ ಅಲ್ಲಿಗೆ ಆ್ಯಡ್ ಮಾಡ್ಕೊಬೇಕು
ಸುಮ್ಮನೆ ಎಲ್ಲಿದೆ ಪೈಪ್ ಕೊಡ್ತೇನೆ ಹಾ ಈ ಕೆಲ್ಸ ಕೆಲ್ಸ ಏನುೂ ಇಲ್ಲಾನ
ಹ ಹಾ
ಹ್ಮ್
ಬಿಿಸ್ನೆಸ್
ಫೈನಾಾನ್ಸಿಗೆ ಚೇರ್ಕಂಡಂತ
ಬರಾತವೂ
ಹಾ ನೀನುೂ ಸೇರ್ಕೋಬಕ್ತಾನೆ
ಹೇ ಗಾಡಿ ನ ಕಡೆಪ್ಪದೆ
ಹ ಅವ್ನ್ಗ ಅಂದ ನಮ್ಮ್ ಫೈನ ಸೌತ್ ಇಂಡಿಯಾಗ ಹೋ್ತಿದ್ನಾಲ ಅಲ್ಲಿಗಾರು ಸೇರ್ಕೊಂಡಿರ ಆರಾಮಾಗಿರ್ಬೋದು ಅಂತ ಹಾ ಹಾ
ಫಸ್ಟ್ ಪಾರ್ಟಿ ಯ ಯಾರ್ಗೂ ಕೊಟ್ಟಿಲ್ಲ ಗಾಡಿನ
ಯಾವ ಗಾಡಿನ
ಪ್ಯಾಶನ್ಪ್ರೊ
ಪ್ಯಾಶನ್ ಪ್ರೊ ನಾ
ಅಲ್ಲಂಗ್ ನೋಡುದ್ರ ಮೂವತ್ ಸಾವಿರ ಹೇಳುದ ಅಲ್ಲ್ ನೋಡ್ರೆ ಏನೇ ಗಿಡಿ ಗಿಡಿ ಗಿಡಿ ಕಿಡಿಯಾನ ತಿಂಜ ನಲ
ಹ್ಮ್ ಹ್ಮ್ ಹ್ಮ್ ಎಲ್ಲ ಮಾಡಳ ನೀವು ಏನ್ ಏನೋ ಸಮಾಚಾರ
ಲಿಂಕಳಷ್ಟ್ತೆಯ
ಯಾವ ಲಿಂಕ್
ಇನ್ನ ಲಿಂಕ್ಪ
ಹಾ ಓಹ ಹತ್ರದ್ದು ಮರ್ತ್ಬಿಟ್ಟ ಒಂದ್ ನಂಬರಿಂದ ಮೆಸೇಜ್ ಮಾಡ್ತೀನಿ ಇರು ಹಾ ಡೈಲಿ ಇದ್ ಬೇಕಾ ನೀಂಗ
ಡೈಲಿ ಬೇಕಾದ್ರೆ ಆತರ ಬುಕ್ ಮಾಡ್ಬೇಕಾ
ಇಲ್ಲ ಇಲ್ಲ ಡೈಲಿ ಇದದು ಬಂದ ಏನಿಲ್ಲ ಹಾಗೆ ಅಮೌಂಟಾಗಿ ತಗೋಬೋದು ನೀಗಿದ್ರು ನೆಕ್ಸ್ಟ್ ದಿನ ನಾವು ಚೇಂಜ್ ಮಾಡ್ಕೊಬೋದು ಅದಕ್ಕೆ ನಾನನ್ ಮಾಡೋ ನಾವು ಓನರೇ ಚೇಜ್ ಮಾಡೋದಲ್ಲ
ಎಲ್ಲ ಓನರ್ ಚೆಂಡ ಮಾಡದ
ಹಾ ಆ ಪಾಲಕ್ಕಾಡು
ಲ್ಲಿ ಗೋವಿಂದಪುರಮ ಅಂತದ ಹ್ಮ ಕಯಮುತ್ತೂರು ಇ ದಂಡೆನಕ್ಕ ಕಯಮುತ್ತೂರು ನದಿ
ಹಾ ಕೇರಳ ತಮಳ್ನಾಡು ಎರಡುವೇ
ಯೈ ಕೇರಳ ಒಳಗಿದೆ ಇಲ್ಲ ತಮಿಳ್ನಾಡು ಎಕ್ಸಿಟ್ಲಿದೆ ಅಂದಿ
ಇಲ್ಲ ಇಲ್ಲ ಕೇರ್ ಪಾಲಕಾಡಲ್ಲ ತಮಿಳ್ನಾಡಿಗ್ಲ್ಲಿಂದ ಒಂದು ಹಾ ಮೂವತ್ತು ಕಿಲೋಮೀಟರ್ ಬತದ ಕಯಮುುತ್ತೂರುಲ್ಲ ತಮಳ್ನಾಡು ಬಾರ್ಡರ್ಗೆ ಕಯಮುುತ್ತೂರುಗ ಐವತ್ತು ಬತ್ತದ ಹ್ಮ ಹತ್ರಾನೇ ಏನಿಲ್ಲ ಒನ್ ಅವರ್ಲು ಬಂದ್ಬಿಡ್ಬೋದು ಬಂದಿದ್ದು ಹಾಗಾಗ್ ಬತ್ತಿರ್ತಿನಿ ಕೊಯಮುತ್ತೂರ್ಗೆ ಹಾ ಒಂದು ವಾರ ಇಲ್ಲಿ ಕಯಮುತ್ತೂರು ಒಂದ್ ವಾರ ಅಲ್ಲಿ
ಯಾವ್ದ್ರ ಬಗ್ಗೆ ಮಾತಾಡೂ ಅಂದ್ರೆ ನೀ ಥೊ ಯಾವ್ದುರ್ ಬಗ್ಗೆ ಜರೆ ನಿವು
ಯಾವ್ದ್ರ ಬಗ್ಗೆ ಮಾತಾಡ್ಬೇಕು
ರಾಜಕೀಯ ಧರ್ಮ ಬೇರೆ ಯಾವ್ದರ ಬಗ್ಗೆ ಉತ್ತರ್ಬೇಕು
ನೀನ್ ಯಾವ್ ಜತಿನ
ನಾವು ಹಿಂದೂ ಧರ್ಮದವರಾಗಿದ್ದೀವಿ ಆ ಕತ್ತಿನಲ್ಲಿ ರುದ್ರಾಕ್ಷಿ ಧರಿಸಿದ್ದೇವೆ
ಆಮೇಲೆ ಮತ್ತೆ ಯಾವ ಯಾವ ಹಬ್ಬ ಮಾಡ್ತೀರಾ
ಹಾ ಯಾವ್ ಹಬ್ಬ
ಹಬ್ಬಗಳು ಬಗ್ಗೆ ಹೇಳ್ಬೇಕಣ್ರಿ
ಎಲ್ಲಾ ನಾವು ಹಿಂದಲಿ ಯಾವ ಯಾವ ಹಬ್ಬ ಇದ್ದವ್ ಎಲ್ಲಾನು ಆಚರಣೆ ಮಾಡ್ತೀವಿ
ಮತ್ತೆ ಏನೇನ್ ತಿಂಡಿ ಮಾಡದ್ರೀ
ಅಲ್ಲತ್ಕೊಂಡು ನಾನ್ ವೆಜ್ ಇಲ್ಲ ಅಣ್ಣ ಸಂಬಾರ್ ಮಾಡ್ತಾರೆ ಏನಿಲ್ಲ
ಹ್ಮ್
ಸರಿ ನೋಡಿ ಆಯ್ತು ಅದು ಕ್ಲಿಯರ್ ಮಾಡಿ ಅದ್ನ
ಇಲ್ಲಿ ಎಷ್ಟ್ ನಿಮಿಷ್ ತಾನೇ ತೊರ್ಸತಿಲವಲ್ಲ
ಆ ತೋರಿಸ್ತಿದೆ ಅಲ್ಲ ಐದು ಚಿಲ್ಲ್ರೆ ತೋರಿಸ್ತಿದೆ ಆರು ಇಪ್ಪತ್ತು ಆರು ಮೂವತ್ತು ತೊರಿಸ್ತಿದೆ ಹಾ ಓಕೆ ಅದ್ನಾ ನೋಡ್ಬುಟ್ ಮೆಸೇಜ್ ಹಾಕಿ ಇಲ್ಲ ಕಾಲ್ ಮಾಡಿ ಹಾಂ ಓಕೆ ಓಕೆ
ಮಡಿ